ನಮಸ್ಕಾರ ಹ ನಮಸ್ಕಾರ
ತುಂಬಾ ತುಂಬಾ ಸಂತೋಷ ಆಯ್ತು ಕರೆ ಮಾಡಿದ ತಕ್ಷಣ ಕರೆಸ
ಧನ್ಯವಾದಗಳು
ಯಾಕೆ ನಗ್ತಿದ್ದೀರಾ ತುಂಬಾ ನ ತಿರಾ ಇ ನಡುವೆ
ಅದು ಸಂತೋಷ ಮನಸ್ಸಿನಿಂದ ಆಯ್ತು
ಹ ನಿಮ್ಮ ಮನಸ್ಸು ತುಂಬಾ ಸಂತೋಷ ಪಟ್ಟ ತು ಏನಾರು ಆಗ್ಗಿಗ್ಬಿಟ್ಟತು
ಏನೇ ಯೋಚನೆ ಮಾಡಕ್ ಹೋಗುದು
ಹಾ ಆಮೇಲೆ ನನ್ ಮನಸ್ಸಿಗೆ ಘಾಸಿ ಆಗ್ಬಿಡುತ್ತೆ ಹ
ಆ ಆತರ ಆಗಕ್ಕಿಲ್ಲ ನಾನು ಹೇಗ್ ಬಿಡ್ತೀನಿ ಹೇಳಿ ಅದು ನನ್ಮನ್ಸ್ ಕೂಡ
ಓ ನಂದು ನಂದೆಲ್ಲ ನಿಮ್ದೇನಾ
ನಿಂದೆಲ್ಲ ನಂದೇ ನಂದೆಲ್ಲ ನಿಂದೆ
ನಂದೇ ಸಾಕು
ಇಡ್ಲಿ ಒಂದೇ ಆಗೋಣ ಯಾವಾಗ್ಲೂ
ಬೇಡ ಒಂದಾಗಕ್ಕೆ ಬೇರೆಯವ್ರ ಒಂದಾಗಕ್ಕೆ ಬೇರೆಯವ್ರ ಇದ್ದಾರೆ
ಹೌದಾ ಸರಿ ಸರಿ ಯಾರ ಇದತಾರೆ ಪೇರೆವರು
ಯಾರು ಇದ್ದಾರೆ ನಿಮ್ಗೆ ಕೇಳ್ಬೇಕು
ಹೌದಾ ಹೇಳಿ ಅಲ್ಲ ಗೊತ್ತಾಗುತ್ತೆ ನಮಿಗೂ
ಬೇಡ ಬೇಡ ಹಂಗೆಲ್ಲಾ ಸಿಕ್ಸ ಸಿಕ್ಕೋರ್ಗೆಲ್ಲಾ ಹೇಳ್ಕೊಂತ ಬಂದ್ರೆ ದೃಷ್ಟಿ ಆಗ್ಬಿಡು
ನಾನು ನಿಮ್ಮ ಕುಟುಂಬದಲ್ಲಿ ಒಬ್ಳು ಅಂತ ಅನ್ಕೊಂಡಿದ್ದೆ
ಹೌದು ಒಬ್ರೇ ಕುಟುಂಬದವರು ಹೇಳ್ಬಾರ್ದಲ್ಲ ಅದಕ್ಕೇಳ
ಹೇಳ್ಬಾರ್ದು ಯಏಕೆ
ಡೇಂಜರ್ ಮನೇಲಿ ಹಾಕದ್ಬುಟ್ರೆ
ನಾವ್ ಆತ ಎಲ್ಲಾ ಮಾಡಲ್ಲ ನನ್ ಸ್ವಂತ ಅಕ್ಕಂತರ ನೀನು
ನ ನಿನ್ಗಿಂತ ಚಿಕ್ಕಳು
ಏಜ್ ವಯಸ್ಸ ಎಲ್ಲ ಮುಖ್ಯ ಅಲ್ಲ ಇದ್ರಲ್ಲಿ
ಇಲ್ಲ ವಯಸ ಮುಖ್ಯನೇ ಆಗುತ್ತೆ ನಿಮಿಂತ ಚಿಕ್ಕವಳ್ಳಿ ನೀನೇ ನನ್ನ ಅಕ್ಕ
ಹೌದಾ ಸರಿ ಸರಿ ಯಾವಾಗ್ಲೂ ಆಗೆ ಇರೋಣ
ಹೌದ ಹೌದ ಹೌದು ನೀನು ನೀನ್ ಇಲ್ಲ ಅಂದ್ರರು ನಾನು ಇರ್ತೀನಿ
ಸರಿ ಇರು ನಾನು ಹೋಗ್ತೀನಿ
ನೀನ್ ಯಾಕ ಹೋಗ್ತೀಯಾ ನೀನ್ ಎಲ್ಗ ಹೋಗ್ತಯ ಅಲ್ಗೆ ಬರ್ತೀನಿ
ಇಲ್ಲ ಒಪ್ಪ ನಾ ಹೋಗ್ತೀನಿ ನಿನ್ ಬಿಟ್ಟು
ಹ್ಮ್ ಇಲ್ಲ ನೀನು ಹೋಗ್ಬಾರ್ದಂಗೆಲ್ಲಾ ನಾನ್ ಅಲ್ಗೆ ಬರ್ತೀನಿ ನೀನ್ ಎಲ್ಗೋಗ ಯಾರಿಗೆ
ಹೌದಾ ಸರಿ ನಾನ್ ಇನ್ನನು ಕರ್ಕೊಂಡ ಹೋಗ್ತೀನಿ ಆಯ್ತಾ
ಹಓ ಇವಾಗ ಮನಸ್ಸಿಗೆ ಯಾವತ್ತೂ ಆಗದೆೇ ಇರತ್ತೆ
ಹೌದ ಎಷ್ಟು ಸಂತೋಷವಾಯ್ತು ಹ
ತುಂಬಾ ಸಂತೋಷ ಆಯ್ತು
ಸಂತೋಷಕ್ಕೆ ಸಿಹ ಏನಾದರ
ಸಹ ಬನ್ನಿ ಕೊಡ್ಸ್ತೀವಿ
ಇಲ್ಲಯೇ ಕಳಸಿ ನೀವ
ಹ್ಮ ಕಳ್ಸೋದಿಕ್ಕ ಆಗಲ್ಲ ಹಂಗೆಲ್ಲ ನಮ್ಮ ಹತ್ರ ಹಣ ಇಲ್ಲ ಹಣಕಾಸಿನ ಸಮಸ್ಯೆ ತುಂಬಾ ಇದೆ ಬಡವರ ಆಗ್ಬಿಟ್ಟಿದ ಹೌದೌದು ಮ
ಹಲೋ ಏನ್ ಮಾಡ್ತಿದ್ದೀರಾ
ನಾವವು್ ಮಲ್ಕೊಂಡಿದ್ದೀವಿ ನೀವ ನ್ ಮಾಡ್ತೋ ಇದ್ದೀರ
ನಾನು ಮಲ್ಕೊಂಡಿದ್ದೀನಿ ನೋಡಿ ಎಂತ ಕಾಯಿನ್ಸ
ಹ್ಮ
ಹಾ ಮತ್ತೆ ಉಊರಿಗೋೋಗಲ್ವಾ ಯಾವಾಗ ಮುಗಿ ತ್ತ
ಇನ್ನ ಒಂದು ವಾರ
ಒಂದ್ ವಾರ ಆಗುತ್ತಾ
ಹ್ಮ
ಹ್ಮ ಹಾ ಹ್ಮ ಹ್ಮ ಮತ್ತೊಂದು ಹಾಡು ಹೇಳಿಯಲ್ಲ
ಹಾಡ ಯಾವ ಹಾಡ್ಬೇಕು ಹಾಡೆಲ್ಲಾ ಹೇಳಬಾರ್ದು ಹೇಳಕ್ ಆಗನಾ ನೀ ಹೇಳಿದ್ದ
ಕತ್ತನಾ ಕತ್ತೆಲ್ಲ ಹೇಳಕ್ ಬರಲ್ಲ ನನಗೆ
ಹೇಳಿ ಯಾವ್ದೋ ಒಂದು
ಒಂದ ಊರಲ್ಲೇ ರಕ್ಷಿತಾ ಅಂತ ಹಬ್ಳಿರ್ತ ಕಲಾ
ಹ್ಮ
ಹ ಅವ್ಳ ಯಾವಾಗ್ಲೂ ಸ್ವಲ್ಪ ಒಂಥರ ಅವ್ರಿಗೆ ತಲೆ ಸರಿ ಇರಲ್ಲ ಅಷ್ಟ್ ಗೊತ್ತ ಅಲ್ಲ ಏನು ಅಂದ್ರೆ ಅವರುದ ಮನ ಅವ್ರು ಮಾಡ್ಕೊಳೋ ಗೊತ್ತಾಗದಿರೋ ಅಷ್ಟು ದೊಡ್ಡ ಇರ್ತಾರ ಅವ್ರು
ಅಯ್ಯೋ ಪಾಪ
ಏ ಪಾಪೇನಲ್ಲ ಅದು ಬೇಕಂತಾನೇ ಅವ್ರತ್ರ ಮಾಡ್ಕೊಂಡಿರ್ತಾರೆ ಅವರು ಅವರಿಗೆ ಒಂದ್ ಹದ್ನೆೆಂಟು ವರ್ಷ ಇದ್ದಾಗ ಒಂದ್ ಹುಡುಗನ ಪ್ರೀತಿಸಿರ್ತಾರ ಅವ್ರು
ಹಾ
ಅದು ಅವಡ ಕಣ್ಣ್ ನೋಡಿ ಪೀಸರ್ತಾರೆ ಅಂದ್ರೆ ಏನಪ್ಪ ಅವರು ಯಾವಾಗ್ಲೇ ಹೇಳ್ತಿದರು ಕಣ್ಣು ಮಾಾರ್ ಮಾತಾಡುತ್ತೆ ಅಂತ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹಾಕಂಡ ಮಾತಿಗೆ ಅವರು ಬಿದ್ದು ಪ್ರೀಸಿದಿದ್ದಾರೆ ಮತ್ತ ಹುಡ್ಗ ಬಿಟ್ಟು ಹೋಗಿದ್ದಾನೆ ಹ ಹುಡ್ಗಿನ ಆಮೇಲ್ ಅವ್ರ ಈತರ ಆಗಿದ್ದಾರೆ ಇವಾಗ ನೋಡ್ಕೊಳೋರು ಯಾರಿಲ್ಲ
ಓ ಪಾಪಾ
ಏನ್ ಮಾಡದ್ ಗೊತ್ತಾಗ್ತಿ ನಿಮ್ ಕಡಿಂದ ಏನಾದ್ರು
ಅದು ಕತೆೆ ಅಲ್ವಾ ಬಿುಡಿ ಯಾರಾರು ಇಷ್ಟ
ಅಂದ್ರೆ ಆ ನಿಜ್ವಾದ್ ಕತೆೆ ಇನ್ನುೂ ಮುಂದೆ ಇದು ಇದೆ ಅವ್ರ ಜೀವನ ಏನ್ ಮಾಡ್ಬೇಕನ್ ಗೊತ್ತಾಗ್ತಿಲ್ಲ ಕಿ ಹ್ಮ್ ನಿಮ್ಗೆ ಏನಾದ್ರು ಅನ್ಸಿದ್ರೆ ಹೇಳಿ
ನಿಮ್ಗ ಅರ್ಥ ಆಗುತ್ತ ಕಣ್ಣನ್ ಭಾಷೆ.
ಏ ಆಯ್ಲ ಅಷ್ಟೊಂದ್ ದೊಡ್ಡವ್ರಲ್ಲ ನಾವು.
ಅದಿಕ್ ಅದಿಕ್ಕೆ ಅವ್ರ ಪ್ರೀತಿ ಬೆಲೆ ನಿಮಗ್. ಗೊತ್ತಿಲ್ಲ ಅವ್ರ ಕಣ್ಣಿನ ಭಾಷೆ ಬೆಲೆ ನಿಮಗ್ ಗೊತ್ತಿಲ್ಲ.
ಆತರ ಅಲ್ಲ ಇವತ್ತು
ಯಾರ್ಗ್ ಅರ್ಥ ಆಗುತ್ತೋ ಅವ್ರಗ್ ಮಾತ್ರ ಕಣ್ಗಳ ಬಗ್ಗೆ ಕಣ್ಣಿನ ಭಾಷೆಗಳ ಬಗ್ಗೆ ಲಾಗ
ಯ್ರೂ ಅಷ್ಟು ದೊಡ್ಡ್ರ ಆಗ್ಬಾರ್ದಲ್ವಾ ಅವ್ರ ಬಗ್ಗೆನೇ ಅವ್ರಿಗೆ ಇದ ಇರುವಷ್ಟು
ಏನಾದ್ರು ಆಗ್ಲಿಕ್ಕೆ ಕಣ್ಣನ್ ಪ್ರೀತಿರ್ ಬಿದ್ದವ್ರೇ ಅಂದ್ರೆ ಒಳ್ಳೆಯವರೇ ಆಗ
ನಿಮಗೂ ಆತರ ಆದ್ರೆ ನೀವು ಆತರಾನೇ ಆಕ್ತೀರಾ
ಹೌದು ನಂಗಗೂ ಕಣ್ಗಳು ಇಷ್ಟ ನಾನ್ಂಗು ಕಣ್ಗಳು ಮಾತಾಡೋದು ಗೊತ್ತಾಗ
ಆ ಹುಡ್ಗ ಬಿಟ್ಟೋದ್ರೆ ನೀವು ಆತರನೇ ಹಾಕ್ತೀರಾ
ಬಿಟ್ಟ ಹೋಗಹಂಗ ನಾನ್ ಮಾಡ್ಕೊಳಲ್ಲ.
ನೀವ್ ಮಾಡ್ಕೋದಿದ್ರಿ ಇವಾಗೆಲ್ಲಾ ಅವರೇ ಬಿಟ್ಟ ಹೋಗ್ತಾರಲ್ಲ. ನೀವು ಆ ಹುಡ್ಗಿ ತರನೇ ಹುಚ್ಚಿ ಆಗ್ತೀರಾ.
ಇಲ್ಲ ಇಲ್ಲ ನನ್ ಮನಸ್ಸಿನ ಇತಿ ಮಿತಿ ಹಿತ ಮಿತ ಎಲ್ಲಾ ನನ್ ಕೈಲಿ.
ಓಹೋ ಹಾ ಹಾ ನಿಮ್ಮ್ ಮನೇಲಿ ಒಪ್ಕೋತಾರಾ.
ಒಪ್ಕೊತಾರೆ.
ಹೌದಾ ಹೇಗ್ ಒಪ್ಕೋತಾರೆ.
ಮನೇಲಿ ಹೇಳುದ್ರೆ ಒಪ್ಕೋತಾರೆ ಓಹ್ ಹೌದ ಏನ್ ಅಮ್ಮ ಒಳ್ಳೆ ಕೆಲ್ಸ ಮಾಡಿದ್ದೀಯಾ.
ಹ ಹಾ ನಿಮ್ ಅಪ್ಪ ಅಮ್ಮಂಗೂ ಬಾರ ಕಡಿಮೆ ಮಾಡ್ತೀರಾ ಹಾಗಗಿದ್ರೆ ನೀವು.
ಹ್ಮ್.
ಹ್ಮ್.
ಎಂತ ಸ್ಫೂರ್ತಿದಾರ ಅಂತ ಮಗಳು ನಾನು.
ಹಾ ಇದ್ ಮಾಡಿಸತಾರೆ ಅನ್ಸುತ್ತೆ. ಸಿಹಿ ಹಂಚ್ತಾರೆ ಊರಲ್ ಎಲ್ಲಾ.
ಓ ಸಿಹಿ ಖಾರ ಕುರಿ ಮರಿ ಕಡ್ದು.
ಹ್ಮ್ ಫುಲ್ ಭರ್ಜರಿ ಆಾಗಿರತ್ತ ಅನ್ಸತ್ ಊಟ.
ಹ್ಮ್ ಭರ್ಜರಿ ಅಂದ್ರೆ ಭರ್ಜರಿ.
ನಮ್ಮನ್ನು ಸ್ವಲ್ಪ ಕರೀರಿ ಅಲ್ವಾ.
ಅಯ್ಯೋ ನೀವ ಇಲ್ದೆೇನಾ ಅವ ಎಲ್ಲಾ ಹಂಗ ಅವೆಲ್ಲಾ ಮಾಡಕೆ ಆಗಲ್ಲ.
ಹೌದಾ.
ಹ್ಮ್ ನಮ್ಮ ಮನೇಲಿ ಏನೇ ಕಾರ್ಯಕ್ರಮ ಆಗಿದ್ರು ನೀವೇ ಮುಖ್ಯ ಅತಿಥಿ.
ಮುಖ್ಯ ಅತಿಥಿನ ತಿಥಿನ.
ತಿಥಿ ನನ್ ತಿಥಿ ಆದ್ರೆ ನೀವೇ ಮುಖ್ಯ ಅತಿಥಿ.
ಹ್ಮ್ ಹ್ಮ್.
ಓಹ್.
ಮತ್ತೆ ಇವತ್ತು ರಜೆನಾ.
ಹೂ ರಜೆ ಅ ಪರೀಕ್ಷೆ ನಡೀತಾ ಇದೆ ಅಲ್ವಾ.
ಹ್ಮ್.
ಕ್ಕೆ ಓದಿಕೊಳ್ಳುವುದಕ್ಕೆ ಇವಾಗ.
ಸಮಯ ಕೊಟ್ಟಿದ್ದಾರೆ. ಓದ್ಕೊಂಡ್ರ.
ಇಲ್ಲ ಇಲ್ಲ ಓದಕ ಇನ್ನ ಪ್ರಾರಂಭನೇ ಮಾಡಿಲ್ಲ.
ಯಾವಾಗ್ ಮಾಡ್ತೀರಾ.
ಇವತ್ ಸಂಜೆಯಿಂದ ಮಾಡ್ಬೇಕು.
ಪರೀಕ್ಷೆ ಯಾವಾಗಿದೆ.
ಇನ್ನ ಮೂರ್ ದಿನ ಇದೆ
ನೀವು ಊರಿಗೆ ಹೋಗೋದ ಯಾವಾಗ
ಪರೀಕ್ಷೆ ಆದ ನಂತರ ಹೋಗ್ತೀನಿ
ಬುಧವಾರನ
ಹೌದ ಹೌದು.
ಬುಧವಾರ ಬೆಳಗೆ ನೆ.
ಹ್ಮ್ ನೀನ್ ಯಾವಾಗ ಹೋಗ್ತಯಾ.
ಹ್ಮ್ ನಾನು ಅವಾಗ್ಲೇ ಹೋಗೋಣ ಅಂತ ಅವತ ಹೋಗಲ್ಲ ಅನ್ಸುತ್ತೆ ಬಟ್ಟೆ ತಗೋಬೇಕು. ನೋಡೋಣ. ಗುರುವಾರ. ಯಾವಾಗಾದ್ರೂ ಹೋಗ್ತನಿ ಮತ್ತೆ ನೀವು ಬರದ ಯಾವಾಗ.
ನಾನ ಬರೋದು. ಇನ್ನ ಪರೀಕ್ಷೆಾವೇ ಇನ್ನೆರಡು ಅವ ಈದ್ಗಾ ಬರ್ತೀನಿ.
ಅದು ಯಾವ ತಾರೀಕಿದೆ.
ಹತ್ತೊಂಬತ್ತು ಕೊಂದದಿ. ಅಲ್ಲ ಅಲ್ಲ ಇಪ್ಪತ್ತೆರಡು ಕೊಂದಿದೆ ಇಪ್ಪತ್ ನಾಲ್ಕು ಕೊಂದಿದೆ
ಓಹೋ ನಿಮಗ್ ಸಮಯನೇ ಜಾಸ್ತಿ ಇಲ್ಲ ಓದಿಕೊಳ್ಳೋಕೆ.
ಹ್ಮ್ ಸಮಯವೇ ಇಲ್ಲ
ಹ್ಮ್ ಹ್ಮ್ ಮತ್ತೇಏನ್ ಮಾಡ್ತೀರಾ ಮುಂಚಿತವಾಗಿ ಓದ್ಕೊಳಿ ಎಲ್ಲ
ಇಲ್ಲ ಇಲ್ಲ ಮುಂಚತ್ವವಾಗಿ ಓದಿದ್ರು ನೆನ್ಪಿರಲ್ಲ ಕಷ್ಟಪಟ್ಟು ಹಿಂದಿನ ದಿನಾನೇ ಓದ ಹ
ಕಷ್ಟ ಪಟ್ಟಾದ್ರರು ಹಿಂದಿನ ದಿನಾನೇ ಓದ್ಕೋತೀರಾ
ಹೌದು.
ಹ್ಮ್ ಹ್ಮ್
ಹ್ಮ್
ಏನ್ ಊಟ ಮಾಡದ್ರಿ ಅಡಗೆ ಯಾರ್ ಮಾಡಿದ್ದು
ಅಡುಗೆ ನಮ್ಮಮ್ಮ ಮಾಡಿದ್ದೆ
ನೀವ ಅಮ್ಮ ಇಲ್ಲಿದ್ದರಾ.
ಓ ನಮ ನಮ್ಮ ವಸತಿಲ್ಲೂ ನನ್ಗೊಬ್ಬ್ರ ಅಮ್ಮ ಇದ್ದಾರೆ.
ಯಾರು ಇಲ್ಲೂ ಒಬ್ಬರ ಅಮ್ಮ ಇದಾರ ನಿಮಗೆ
ಹೌದು ಹ್ಮ್ ಮತ್ತೆ ಆಶ್ಚರ್ಯ ಪಡುವಂತ ಹದಾದ್ರೂ ನಂಬಬೇಕು
ಎಲ್ಲಿಯವರವರು
ಅವರು ಬೇರೆ ಕಡೆ ಅವರು.
ಹ್ಮ್
ಬೌದು
ಅವರು ಇಲ್ಲಿ ಹೇಗೆ ಪರಿಚಯ ಆದ್ರು ಇಲ್ಲಿ ಬಂದ್ ಮಾತಾಡಿ ಪರಿ ಚಾ ಆಯ್ತಾ
ಹ್ಮ್
ಹಾ ಹಾ ಇವಾಗ ಜೊತೆಯಲ್ಲಿ ಇದ್ದಾರಾ
ಹ್ಮ್ ನನ್ ಜೊತಲ್ಲೇ ಇರ್ತಾರೆ ಇಲ್ಲ ನಾನೇ ಅವ್ರ್ ಜೊತೆ ಇರ್ತೀನಿ
ಯಾವಾಗ್ಲೂ ಇರ್ತಾರಾ
ಹೌದು ನನ್ ಬಿಟ್ಟೆ ಹೋಗಲ್ಲ ಅವರು ಎಲ್ಲಿ
ತರನೇ ಓದ್ತಿದೀರಾ